ನಮಸ್ತೆ
ಮತ್ತೆ ಮತ್ತೇನ್ ಕೆಲ್ಸ ಇದೆ ನಿಮ್ದೊತ್ತು?
ನಮ್ದ ಇವಾಗ ಬಟ್ಟೆ ಹೊಗಿಬೇಕು.
ಬಟ್ಟೆ ತೊಳ್ಯದ ಹಾಂ ಹಾಂ ನದಿಗ್ ಹೋಗದ ಬಟ್
ಇಲ್ಲ ಇಲ್ಲ ಇಲ್ಲ ಇಲ್ಲ ಮನೆಲ್ಲೇ.
ಯಾಕೆ ನದಿಗ್ ಯಾಕ್ ಹೋಗಲ್ಲ?
ಊಂ ಮನೆಲೆ ನೀರ್ ಬಿಡ್ತಾವಲ್ಲ ಅದ್ ಮನೆಗೆ ತೊಳ್ ನೀರ್ ಬಿಡ್ಲಿಲ್ಲ ಅಂತಂದ್ರ ನದಿಗ್ ಹೋಗೊದು.
ಹಾಂ ನದಿಗೋದ್ರೆ ಬೆಸ್ಟ್ ಬಟ್
ಹಾಂ ಆಗುತ್ತೆ ಅಂದ್ರೆ ಕಡಿಮೆ ನಾವ್ ಹೋಗೋದು.
ನಮ್ಮನೆಲಿ ಏನ್ ಗೊತ್ತಾ ಹ ಬಟ್ಟೆ ಮನೇಲಿ ಉಟ್ಕಳದರ್ ಚೆನ್ನಾಗ್ ಆಗಲ್ಲ ಅಂತೇಳಿ ಕಲಿ ಹೋಬಿಡ್ತ ಕಲಿ ಹೋಗ್ ಬಿಡ್ತಾರ.
ಹೌದಾ.
ಎಷ್ಟು ನೀರ್ ನೀರು ಉಳಿತೇವ ಅಂತ ಹೇಳಿ ಖಾಲಿಕ್ ಹೋಗ್ತಾರ.
ಏಯ್ ನಮ್ಮತ್ರ ಹಂಗೇನಿಲ್ಲ. ನೀರು ಜಾ, ಇರ್ಲಿಲ್ಲ ಅಂದ್ರೆ. ಎಷ್ಟೇ ಒಳಿಗ್ ಹೋಗೋದಿಲ್ಲಾ ಅಂತಂದ್ರೆ ಇಲ್ಲ.
ಹಾ ಹಾ ಹ.
ಜಾಸ್ತಿ ಮನೆಯಲ್ಲೇ ಇವಾಗ.
ಹ್ಮ್ ಹ್ಮ್ ಹತ್ರ ಇದೆ ಹೊಳೆ?
ಹಾ ಹತ್ರನೇ ಇದೆ.
ಹ್ಮ ಹ್ಮ್ ಹ್ಮ.
ಮತ್ತೆ ಏನ್ ಊಟ ನಿಮ್ದು?
ಈಗ ಊಟ ಇನ್ನೂ ಬಂದಿಲ್ಲ. ಊಟ ಬಂದ್ರೆ ನೋಡ್ಬೇಕು, ಅನ್ನ ಹ, ಅನ್ನ ಸಾರು, ಚೆನ್ನಾಗಿರ್ತೆ ಅನ್ನ, ಅನ್ನ ಬೇಳೆ. ಸಾರು ಅಂದ್ರೆ ತರಕಾರಿ ಹಾಕ ಚೆನ್ನಾಗಿ ಮಾಡಿಕೊಡೋದು, ಮಾಡಿರ್ತಾನ.
ಹ್ಮ.
ಕರೆಕ್ಟ್ ಟೈಮ್ಗೆ ಹೋದ್ರೆ ಹ, ನುಗ್ಗೆಕಾಯಿ ಎಲ್ಲ ಇರುತ್ತೆ ಮಿಕ್ಸಗಿರ್ತದೆ. ಬೇಗ ಹೋಗಿ ಹಾಕೊಂಡು. ಬಂದು ಊಟ ಮಾಡಿ ಓಟು ಮಾಡಿ
ಹೌದಾ ಕರೆಕ್ಟ್ ಟೈಮಿಗೆ ಹೋಗ್ಲಿಲ್ಲ ಅಂದ್ರೆ ಸಿ ಸಿಗಲ್ವಾ ಊಟ?
ಎಲ್ಲವು ಬಳ್ಳುಕಂ ಬಿಡ್ತಾರಲ್ಲ.
ಹ ಹೌದಾ.
ಮೇಲ್ ಮೇಲೆ ಎಲ್ಲಾ ಚೆನ್ನಾಗಿರು ತರಕಾರಿನ ಆರ್ಸ್ಕೊಂಡ್ ಆರ್ಸ್ಕೊಂಡ ಹಾಕೊಂಡ್ ಬಿಡ್ತಾರಾ.
ಹ. ಆಗಿದ್ರೆ ಕರೆಕ್ಟ್ ಟೈಮಿಗೆ ಹೋಗಿ.
ಹಾ ಕರೆಕ್ಟ್ ಟೈಮಿಗೆ ಹೋಗ
ಹ್ಮ್ ನಮ್ದು ಮಧ್ಯಾಹ್ನ ಊಟ ಹ ಏನಿಲ್ಲಾ. ಬೆಳಿಗ್ಗೆನೆೇ ಬೆಳಿಗ್ ಮಾಡಿದ್ರೆ ಮತ್ತೆ ರಾತ್ ತ್ರೆನೇ.
ಜನ್ಗೆ ಎರಡೆ ಸಾರಿ ಊಟ ಮಾಡೋದು?
ಹಾ ಹೌದು.
ಯಾಕೆ ಮೂರ್ ಸಾರಿ, ಮೂಡು, ಮೂರ್ ಸಾರಿ ಊಟ ಮಾಡ್ಬೇಕಲ್ವಾ?
ಮನೆಲ್ಲೇ ಇರ್ತೀವಲ್ಲ ಅದಕ್ಕ ಸ್ವಲ್ಪ
ಓಹೋ, ದಪ್ಪ ಎಲ್ಲ ಆಗ್ಬಿಡ್ತೀರಂತ ಭಯ
ಹಾಗೇನಿಲ್ಲ.
ಹಾಗೇನು ಇಲ್ಲ ಡುಮ್ಮಿ ಆಗ್ಬಿಡ್ತೀನಿ ಅಂತ ತುಂಬಾ ಭಯ ನಿಂಗೆ.
ಹಂಗೆಲ್ಲ ಇಲ್ಲ
ಹೌದೌದೌದು
ಹ್ಮ್.
ಹ್ಮ ಬಟ್ಟೆ ಒಗ್ಯದೆಲ್ಲ ಮುಗಿತ ಎಲ್ಲವ್
ಇನ್ನ ಇಲ್ಲ ಇನ್ನ ಓಗಿಬೇಕು.
ಸ್ಲದ
ಹಾ ಬಿಸ್ ಲಿವೆ.
ಹಾ ಹಾ ಹಾ ಅ ಇಲ್ಲಿ ಯ ಎರಡ್ ದಿನ ಮೂರ್ ದಿನ ಆಯ್ತವ್ ಅವು ತುಂಬಾ ಇದು ಹ ಅಂದ್ರೆ ಗರ್ಮಿ.
ಹೌದು ಬಿಸ್ ಜಾಸ್ತಿ ಇದಲ್ವಾ ಹಾ
ಪುದಿ
ಹ್ಮ್ ಹ್ಮ
ಆ ನಿನ್ನೆ ಊರೆಲ್ಲ ಸುತ್ತಡ್ ಮಂದ ಜಾಬೆ ಆ ಊರ ಈ ಊರ ಅಂಥೋಗಿ ಸುತ ಕಂದ ಹ ಸುತ್ತಾಡ್ಕಂ ಹಾ ಮಟ್ಟ ಬಂದಚ್ ತ ಫ ಇದು ಒಂಥರ ಬಡೆ ದೇಹಾಲ ತ ಟಯರ್ಡ್ ಆಗಿತ್ತು
ಹ್ಮ್
ಹ್ಮ್ ತಣ್ ತಣದಿದ್ದ ಒಂದು ಹಾ ಆರ್ ಏಳು ಗನ್ ಟೆ ಬಂದೇ ಬಂದವ ಸ್ವಲ್ಪ ಮಕೊಂಡೆ ಸ್ವಲ್ಪ್ ಮಕೊಂಡು ಅಡಿಗೆ ಮಾಡಕ ಇವರು ರೂಮಲ್ ಇದ್ದರೆಲ್ಲಾ ಅಡಗೆ ಮಾಡಕ್ ಕರೆದ್ರು. ಹಾ ಊ ರಲ್ಲಿ ಅದೇನೇನೋ ತಂದ್ವಿ.
ಹಾಮ್
ಮೊಟ್ಟೆ ತಂದು ಹ್ಮ್ ಮಟ್ಟೆ ತಂದು ಒಂದ್ಸ ಒಂದ್ಸಲ ಮ ಮಾಡಿ ತಂದ್ ಒಂದ್ಸಲಿ ಚಾ ಕುಡ್ಯಕ್ ಹೋದ್ವಿ. ಆಮೇಲೆ ಮಸಾಲ ಗಿಸಾಲ ಏನೇನ್ಬೇಕ್ ಕ ಅದೆಲ್ಲ ತಂದ್ವಿ
ಹ್ಮ
ಆ ಅಡುಗೆ ಮಾಡ್ಬೇಕಂತ ಇಲ್ಲ ರೂಮ್ನಲ್ಲಿ ಹಚ್ಚಿಟ್ಟಿದ್ದೇ ಹಾ ಹೌದು ಕ್ರಿಕೆಟ್ ನೋಡ್ಬೇಕಾದ್ರೆ ಹ ಮತ್ತೆ ಅಂಗಡಿ ಹೋಗಣ ಅಂತ ಹೇಳಿ ಮತ್ತೆ ಅಂಗಡಿಗೆ ಹೋಗಿ ಎಣ್ಣೆ ಗಿಣ್ಣೆ ತಂದ್ರು
ಹ್ಮ್
ನ ತಂದ್ರು ನಂಗೆ ಏನೇ ಬೇಡ ಅಂದ
ಎಣ್ಣೆನ ಯಾವ ಎಣ್ಣಿ
ಆ ಪಾಮಯಿಲ್
ಓ ಪಾಮಆಯಿಲ್ ಆ ತಾಳೆ ಎಣ್ಣೆ ತಗೊಂಡ ಏನ್ ಮಾಡ್ತೀರಾ
ಅಡಿಗೆಗೆ
ಅಡಿಗೆ ಇನ್ನ ಆಗಿದ್ಲ ಅವಾಗೆ
ಇನ್ನೂ ಆಗಿದಲ್ಲ ಮತ್ತೆ ಅಡಿಗೆ ಮಾಡಿ ಆ ಎಣ್ಣೆ ಫಸ್ಟ ಎಲ್ಲ ಈರುಳ್ಳಿ ತರಕಾರಿಯ ಎಲ್ಲ ಅ ಹೆಚ್ಕೊಂಡು
ಹಾ ಹೌದ
ಹೆಚ್ಕೊಂಡು ಮತ್ತೆ ಟಮಾಟೋಗೆದ್ದಿಲ್ಲ ಟಮಾಟೋಣ ಮತ್ತು ತಂದು
ಹಾ ಹಾ
ಕೆಳಗಡೆ ಬಂದೆ ಕೆಳಗಡೆ ಬಂದು ಪಾತ್ರೆ ಒಂದ್ ಪಾತ್ರೆ ತಗೊಂಡು ಮತ್ತೆ ಪಾತ್ರೆ ಸೊಪ್ಪ ಏನ ಇದಿಲ್ಲ ಅ ಪಾತ್ರೆ ಎಲ್ಲ ತೊಳ್ಕೊಂಡು
ಪಾತ್ರ ನೀವು ಒಬ್ರೇ ತೊಳ್ದಿರಾ
ಇತ್ತು ಸ್ಟಾರ್ಟಿಂಗ್ ಎಲ್ಲ ತೊಳೆದ್ ಇದು ಪ್ರಾರಂಭದಲ್ಲಿ ತೊಳಿಬೇಕಾದ್ಮ ನಾನೇ ಆದ್ಮೇಲೆ ಇನ್ನೊಬ್ಬರ್ ತೊಳಿತರ ಕ್ಲೀನ್ ಮಾಡಕ್ ಊಟ ಆದ್ಮೇಲೆ ಹ ಪಾತ್ರೆ ಹಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ಬಿಸಿ ಮಾಡಿ ನೀರೆಲ್ಲ ಹೋಗತನ ಹೋಗಸಿ ಎಣ್ಣೆ ಹಾಕಿ ಅದರಲ್ಲಿ ಎಣ್ಣೆ ಹಾಕಿದೆ ಎಣ್ಣೆ ಹಾಕಿ ಈಗ ಈರುಳ್ಳಿ ಹಾಕಿದೆ ಈರುಳ್ಳಿ ಈರುಳ್ಳು ಜಗ ಕಟ್ ಮಾಡ್ದೀವು ಅಂದ್ರೆ ಎಂಟು ಮೊಟ್ಟೆ ಇದ್ವಲ್ಲ ಹಾ ಈರುಳ್ಳ ಜಿಗಿ ಕಟ್ ಮಾಡಿ
ಹಾ
ಹಾಕಿದ ಈರುಳ್ಳಿ ಮತ್ತೆ ಮೆಣಸಕಾಯಿ ಹಾಕ್ಬಿಟ್ಟೆ ಸ್ವಲ್ಪ ಅದೆಲ್ಲ ಕೆಂಪ ಬಂದ್ಮೇಲೆ ಟೊಮೊಟೊ ಹಾಕ್ಬಿಟ್ಟೆ ಹಂಗೆ ಮೊದಲೇ ಸಿದ್ ಹೋಗ್ಬಿಡುತಲ್ಲ
ಹಾ ಹೌದು
ಹಾಕಿದೆ ಟಮಟ ಹಣ್ಣ್ ಹಾಕಿ ಅದೆಲ್ಲ ಹಾಕಿ ಆದ್ಮೇಲೆ ಉಪ್ಪು ಖಾರ ಅರಿಶಿಣ
ಹ್ಮ
ಅದೆಲ್ಲ ಹಾಕಿ ನಂಗೆ ಮೊಟ್ಟೆ ಒಡ್ಯಕ್ ಬರ್ಲಿಲ್ಲ ಸರಿಯಾಗಿ ಅಂದ್ರೆ ಕರೆಕ್ಟಾಗ್ ಒಡ್ಯಕ್ ಬರಲ್ಲ. ಹಾ ಆ ಅಣ್ಣ ಓಡ್ ಅದ್ರಾಗ ಎಲ್ಲ ಹಾಕಿದ ಸಪ್ಪತಿರ್ತಿರಿತಿರ್ ತಗೊಂಡು ಚಪಾತಿನೂ ಚೆನ್ನಾಗಿದ್ ಬಿಸಿದ್ವ
ಹೌ
ಚಪಾತಿ ತಿನ್ಕೊಂಡು
ಎಷ್ಟು ಜನ ಊಟ ಮಾಡ್ದ್ರಿ ಎಷ್ಟು ಜನ ಊಟ ಮಾಡಿದ್ರಿ. ಮೂರ್ ಜನ ಮೂರ್ ಜನಕ್ಕೆ ಯಷ್ಟ್ ತತ್ ತತ್ತಿ ಅಕುದ್ರಿ.
ಎರಡ್ ತತ್ತಿ
ಎರಡೇ
ಎಂಟ್ ಎಂಟು
ಎಂಟು
ಹಾ
ಕೆಂಟ್ ನೆ ತಿಂದ್ರಾ?
ಹೌದು
ಓ ಹ್ ಅಂದ್ರೆ ಬೇಸ್ ತಿಂದೀರಿ ಅನ್ಸ್ತದೆ ಹಾ
ತತ್ತಿ ತಿಂದಿನಿ ಬರೇ
ಹ್ಮ
ಚಪಾತಿ ಏನ್ ತಿಂದಿಲ್ಲ. ಸಪ್ಪ್ ಪೊಯ ಎಣ್ಣೆ ಕಡಿಮೆ ಆಗ್ತಿತ್ತಲ್ಲ ನಾವೂ ಎಣ್ಣೆ ಜಾಸ್ತಿ ಹಾಕಲ್ಲ. ಎಣ್ಣೆ ಜಾಸ್ತಿ ಹಾಕಿರ ಸ್ವಲ್ ರುಚಿಯಾಗಿ ಸ್ವಲ್ಪ ಆ ಕಲ್ಸಕ್ ಬರ್ ಅನ್ನದಲ್ಲಿ ಕಲ್ಸಕ್ ಬರುತ್ತೆ.
ಹೌದು ಎಣ್ಣೆ ಜಾಸ್ತಿ ಆಕ್ಬದು ತಾನೆ
ಎಣ್ಣೆ ಜಾಸ್ತಿ ಹಾಕ್ಯನ ಆರೋಗ್ಯಕ ಒಳ್ಳೇದ ಅಲ್ಲಲ್ಲ ಎಣ್ಣೆ ತುಂಬಾ ಈಗಿನ್ ಕಾಲದಾಗ್ ಎಲ್ಲಾರೂ ಎಣ್ಣೆ ತುಂಬಾ ಹಾಕ್ತಾರೆ ಆಗಿನ ಕಾಲದ ಎಣ್ಣೆ ಎಲ್ಲಾರ್ದ ಅಡಗೆ ಮಾಡರು.
ಹ್ಮ ಹೌದು
ಹಾ ಎಣ್ಣೆ ಇಲ್ಲದಂಗ ಅಡಿಗೆ ಬಿಟ್ರ ಅವಾಗ ಎಣ್ಣೆ ಎಲ್ಲಂಗ ಅಡಿಗೆತ್ತ ಊಟ ಮಾಡಿ ಗಟ್ಟಿಯಾಗಿದ್ರು ಮನಷ್ಯರು. ನಲವ ಅರತ್ ವರ್ಸ ಬ ಎಂಬತ್ ತ್ತ ಎಂಬತ್ತು ತೊಂಬತ್ ನೂರ್ ವರ್ಷ ಬಳಸ್ಯರಿ. ನಿಮ್ಮಂಗ ಹ ನೂರಷ್ ಸ ಬದುಕ್ತಾರ್, ನೂರ್ ಇಪ್ಪತ್ತು ವರ್ಷ ನೂರ ನಲವತ್ ವರ್ಷ ಅಂತ.
ಓ ನಮ ಹಂಗೆ ಅಂದ್ರೆ ನಮ್ಗ ಏನ್ ವಯಸ್ಸಗದೆ ಅಂತ ಅರ್ಥನ.
ಹಾ ಮತ್ತೆ ಅಷ್ಟಾಗಿದೆ. ಹ ಬಿಡಿ ಬಿಡಿ ಹೋದ್ರೆಹೋಗ್ಲಿ.
ಮತ್ತೆ ನಿನ್ನೆ ಎಲ್ಲಿಗೋಗಿದ್ರಿ ಯಾರ್ ಜೊ ಕ್ಕೆ
ಹ ನಮ್ಮ ಗೆಳೆಯರ ಜೊತೆ ಆ ಈಜು ಇದು ಕೆಲ್ಸಕ್ಕಾಗಿ ಹುಡ್ಕಕ್ ಹೋಗಿದ್ದೆ.
ಕೆಲ್ಸಕ್ಕೆ ನೀ ಹುಡುಕೋಕೋಗಿದ್
ಹಾ ಕೆಲ್ಸ್ ಹಾಗಿ ಹೊರ್ಗಡೆ ಹೋಗಿದ್ದೆ, ಹ ಬೇರೆ ಬೇರೆ ಊರ್ಗಳೆಲ್ಲ ಓಡಾಡ್ ಅ ಜಯನಗರ ಅಗಿದು ಮತ್ತೆ ಬಿ ಐ ಬಿಎ ಟಿ ಎಂ ಲೇಔಟ್ ಅಂತ. ಎಲ್ಲಾ ತೊಡ್ಕೊಂಡು ಸ್ವಲ್ಪ ತುಂಬಾ, ನಾವು ಬೇಗ ಬರ್ತೇವ್ ಅನ್ಕೊಂಡೆ ಬೆಳಿಗ್ಗೆ, ಬೆಳಿಗ್ಗೆ ಬೇಗ ಹೋದಾರ ಅಂದ್ರೆ ಫ್ರೆಶ್ ಅಪ್ ಆಗಿ ಹೋಗತ ಹಗ್ತವಲ್ಲ ಅಂದ್ರೆ ಎಲ್ಲಾ ಆದ್ಮೇಲೆ ಬೇಗ ಆಗುತ್ತ ಅನ್ಕೊಂಡುವಿ, ಬೇಗ ಆಗ್ಲಿಲ್ಲ ತುಂಬಾ ಲೇಟ್ ಆಗ್ಬಿಡುತ್ತೆ ಬರವಾಗ ಜನದಟ್ಟಣೆ ಬೇರೆ. ದಾರಿ ಎಲ್ಲ ಗಾಡಿಗಳು ತುಂಬಾ ಇದರಿಂದ ಜನದಟ್ಟನೆ ಆಗ್ಬುಟ್ಟು ಬರೋದು ಲೇಟ್ ಆಗುತ್, ಬಸ್ ಅದ ಟೈಮ್ ಅಲ್ಲಿ ಬಸ್ ಅಲ್ಲಿ ಬರುವಾಗ ಏನಾಯ್ತು ಅ ಚೆಕಿಂಗ್ ಅವ್ರು ಬರ್ತಾರಲ್ಲ ಹಾ ಪರೀಕ್ಷೆ ಮಾಡಕ್ಕೆ
ಹಾ
ಕರೆಕ್ಟಾಗಿ ವರ್ಕ್ ಮಾಡ್ತಾರಲ್ಲ ಅಂತ, ಹಂಗಾಗಿ ಅವರು ಅವರು ಬಂದೊಂದ ಅರ್ಧ ತಾಸು ಮಾಡಿದ್ರ, ತುಂಬಾ ಲೇಟ್ ಆಗ್ಬಿಡ್ತು.
ಓ ಹೌದಾ, ಹಾ
ಹೌದು.
ಪಾಪಾ ನಿನ್ನೆ ಹೈರಾಣ ಆಗಿರ ಅನ್ನುಸ್ತದೆ.
ತುಂಬಾ ಹೈರಾಣ. ಎಲ್ಲ ಮ್ಮೈ ಕೈ ನೋವೆಲ್ಲ. ಎಲ್ಲ ಬಂದಿ
ಹ್ಮ
ಬಂದು ಅದೆಲ್ಲ ಬಂದ್ ಮತ್ತೆ ಒಂದರೆ ಅಡುಗೆ ಅಡುಗೆ ಮಾಡ್ತೆವೆ.
ಹಾ ಹೌದಾ ಪಬ್ಬಾ ಅಷ್ಟೆಲ್ಲ ತಿರುಗಾಡಿ ಬಂದಿರಿ, ಇಲ್ಲಿ ಮಳೆ ಇತ್ತ?
ಜೋರ ಒಡಿತು‌
ಓ ನಮ್ ಕಡೆ ಏನ್ ಮಳೆ ಇಲ್ಲ ಏನು ಎಲ್ಲ ನೋಡಿ ಬಿಸಿಲು ಜಾಸ್ತಿ ಇದೆ ಇಲ್ಲ
ಬಿಸಿಲು ಜಾಸ್ತಿ ಇದ್ರೆ ಮಳೆ ಆಗ್ಬೋದು
ಲಾ
ಅಷ್ಟ ಬಂದಿಲ್ಲ ಹ್ಮ ಹ್ಮ್ ಮತ್ತೆ ಏನ್ ಕೆಲ್ಸ ಇಲ್ಲಿ ಹೊರ್ಗಡೆ ಹೋಗುದು
ಏ ಏನ ಇಲ್ಲ
ಏನಿಲ್ಲ
ಹಾ
ಸುಮ್ಮನೆ ಮನೇಲ್ಲೇ ಇರೋದು
ಹಾ ಮನೆಯಲ್ಲಿ ಇರದು
ಹಾ ಹಾ ತ್ಯಬ್ಬಾ ಆನ ಅಬ್ಬದ
ಹಬ್ಬ ಇವಾಗೇಏನ ಹಬ್ಬ ಇದೆ
ನೀವ್ಗೇನ್ ಹಬ್ಬಲ್ಲಾ
ಇವಾಗ ಏನ ಹಬ್ಬ ಇಲ್ಲ
ಹ್ಮ್ ಹ್ಮ ಹಬ್ಬ ಮಾಡಿದ್ರೆ ಏನ್ ಮಾಡಿದ್ರ ಹಬ್ಬದಲ್ಲಿ
ಹಬ್ಬದಲ್ಲಿ ಏನ್ ಮಾಡ್ತಾರೆ ಹೋಳಿಗೆ
ಹೋಳಿಗೆ ಮತ್ತೆ ಒಳಗ ಅಷ್ಟೇನೆ ಒಬ್ಬಂದ್ರ ಏನೇನು ಹೊಸ ಹೊಸತ ಹೊಸ ಹೊಸ ಬಟ್ಟೆ ಹಾಕಳೋದು ಹೊ ಮನೆಯರೆಲ್ಲಾರೂ ಬ ಬಂದ್ಕೂರದು ಹ್ಮ್ ಹೊಸ ಅಡಿಗೆ ಮಾಡೋದು ಮುಂಜೆಲಿ ಬೇಗ ಎದ್ದೇಳೋದು
ಹೌದು ದೇವ್ರು ಪೂಜೆ ಮಾಡದು
ಹಾ ಪೂಜೆ ಅದು ತೆರೆಲ ಇರುತ್ತಲ್ಲಾ
ಎಲ್ಲ ಇರುತ್ತೆ
ಹಾ
ಹ್ಮ್
ಅದಕ್ಕೆ ಹೇಳಿದೆ
ಹಾ ಇರುತ್ತೆ
ಏನ್ ಮಾಡ್ದ ಹಬ್ಬದಲ್ಲಿ ಹೋಳಿಗೆ ಅಷ್ಟನಾ
ಹೋಳಿಗೆ ಅನ್ನ ಸಾರು
ಅನ್ನ ಸಾರು ಹೋಳ್ಗೆ ಹಬ್ಬ ಅಂದ್ರೆ ಊಟ
ಇಂದ್ರೆ ಊಟ ಹೋಳಿಗೆ ಮಾಡ್ತಾರಂತ ಒಂದ ತರಾವಿಸ ಶೇಷ ಇರ್ತದೆಲ್ಲ
ಹಾ ಇವತ್ತು ತುಂಬಾ ಮಾತಾಡಿದೀವಿ ಅವ್ ವೊ ವ್ ಊರು ಪಾರು
ಹ್ಮ್ ಹ್ಮ್ ಧನ್ಯವಾದಗಳು ಸಿಗುವ ಮತ್ತೆ.